ಆಯ್ತು ಹೈ ಏನ್ ಮಾಡ್ತಿದ್ದೀರಾ.
ಕುಂತಿದ್ವಿ ನೀವೇನ್ ಮಾಡ್ತಿದ್ದೀರಾ.
ನಾವು ಸುಮನೆ ಕುಂತಿದ್ವಿ ನೋಡಿ ಕಡೆ. ಮೇಲ್ ಚಾವಣಿ ಮೇಲೆ. ತಣ್ಣಗ ಗಾಳಿ ಬಿಸ್ತಾ ಇಯ್ತು ಹಾ.
ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಮೇಲೆ ಮನೆ ಮೇಲೆ. ಕುಂತಿದ್ರೆ ಮನೆ ಮೇಲೆ ಕುಂತಿದ್ರೆ ಪ್ರಕೃತಿಯನ್ನು ಆಸ್ವಾದಿಸ್ಕೊಂಡು ಅಂದ್ರೆ ಒಂಥರ ತುಂಬಾ ಹೌದು
ಹ್ಮ್
ಅಂದ್ರೆ ಬೆಳಗ್ಗಿಂತೂ ಕತ್ಲು ತುಂಬಾ ಚೆನ್ನಾಗಿರುತ್ತೆ ಹೌದು ಬೆಳಗ್ ಕಿಂತ್ತು ಕತ್ಲು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸೌಂದರ್ಯವಾಗಿ
ಹೌದ್ರಿ ಮತ್ತೆ ಎಂತ ವಿಶೇಷ ಊಟ ಸೇವನೆ ಮಾಡಿದ್ರಿ ನೀವು
ನಾವು ಇವತ್ತು ನಮ್ಮಮ್ಮ ಅವರು ಮೊಟ್ಟೆ ಸಾರು ಮತ್ತೆ ನಮ್ಮಮ್ಮವರು ಸಸ್ಯಹಾರಿ ಅಷ್ಟೇ ತಿಂತಾರೆ ಅದ್ರಿಂದ ಅವ್ರಿಗೆ ಹೋಳ್ಗೆ ಎಲ್ಲಾ ಮಾಡಿದ್ರು.
ಹಾ ಹಾ
ಹ ಹೌದು ಅಂದ್ರೆ ನಮ್ಮಮ್ಮ ಅವ್ರೇ ಸಸ್ಯಹಾರಿ ಅಷ್ಟೇ ತಿಂತಾರೆ ಅವರು ಏನು ಬೇರೆ ಏನು ತಿನ್ನೋದಿಲ್ಲ.. ಅದ್ರಿಂದ ಹಾಡಿದ್ರು ತುಂಬಾ ಚೆನ್ನಾಗಿ ಅಂದ್ರೆ ನಾವು ಒಳಗೆ ವಿಧ ವಿಧವಾಗಿ ಮಾಡ್ತೀವಿ ಒಂದು ಸು ಸರಿ ನಾ ಆ ನಮ್ಗೆ ಇಷ್ಟ ಅಂದ್ರೆ. ತುಂಬಾ ಸಮಯ ಇದ್ರೆ ಅಂತೂ ನಾವು ಹ್ಮ್ ಬೇರೆ ಅಂದೇ ಕಾಯಿ ಅ ಟೆಂಗಿನಕಾಯಿಯಿಂದ ಒಬ್ಬಟ್ಟ ಮಾಡ್ತೀವಿ. ಇಲ್ಲ ಹೌದು ಕಡಿಮೆ ಸಮಯ ಇದ್ದೆ ಈ ಬೇಳೆಯಿಂದನೇ ಮಾಡ್ತ ಅವ ಹೋಳಿಗೆ ಎಲ್ಲ
ಹೌದಾ
ಹೌದು
ಸರಿ ಸರಿ ಸರಿ
ನೀವು ಯಾವ ರೀತಿ ಮಾಡ್ತೀರಾ ಹೋಳಿಗೆ ಎಲ್ಲ
ನಾ ಹೊಳಿಗೆಲ್ಲಾ ಎಂತ್ದ ಈ ತೊಗರಿ ಬೆಳೆಯಿಂದಾ... ಬೆಲ್ಲ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಪೂರ್ಣತರ ರುಬ್ಕೊಂಡು ಅದಕ್ಕೆ ಹಿಟ್ಟೆಗೆ ಹಿಟ್ಟೆಗೆ ಹಿಟ್ಟನಾ ನಾ ಉಂಡೆಗಿ ಮಾಡ್ಕೊಂಡು ಅದಲ್ಲಿ ಇದರ್ಬಿಟ್ಟು ಹ್ಮ ತಾವ ಆಮೇಲೆ ಮಾಡ ಅದಕ್ಕೆ ತುಪ್ಪ ಹಾಕೊಂಡು ತಿಂದ್ರೆ ಬಾರಿ ಚೆಂದ ಉಂಟು ರುಚಿ ರುಚಿಯಾಗಿರುತ್ತೆ
ಹೌದಾ ತುಂಬಾ ಚೆನ್ನಾಗಿ ಇರುತ್ತೆ ನಮ್ಮ ಮನೆಯಲ್ಲಿ ಅಷ್ಟೇ ಆತಾರನೇ ಮಾಡ್ತಾರೆ. ನಮ್ಮ ಸ್ನೇಹಿತರ ಅವರು ಮನೆಯಲ್ಲಿ ಬೇರೆ ರೀತಿಯಲ್ಲೇ ಮಾಡ್ತಾರೆ ಅವರು ಅಂದ್ರೆ ಇವಾಗ ನಾವು ಹೋಳ್ಗೆ ಮಾಡಿದ್ರೆ ಏನು ಸಿಹಿಯಿಂದ ತುಪ್ಪ ಎಲ್ಲಾ ಹಾಕೊಂಡ ತಿಂತೀವಿ ಅವರು ತುಪ್ಪ ಕಳ್ಳ ಅವರು ಹೌದು ಅವರು ಈ ಬದ್ನಿ ಬದ್ನೇಕಾಯಿಂದ ಪಲ್ಯ ಮಾಡ್ತಾರೆ.
ಹಾ ಹಾ
ಅದು ತುಂಬಾ ಚೆನ್ನಾಗಿರತ್ತೆ ಬದ್ನೇಕಾಯಿಂದ ಪಲ್ಯ.
ಹಾ ಹಾ ಮತ್ತೆ ನಿಮ್ಮ ಕಡೆ ಎಂತ ಕೆಲಸಗಳು ಹೆಂಗೆ ನಡೀತಾ ಇದವೆ.
ನಾವು ಇವಾಗ ಬೇಸಿಗೆ ಅಂದ್ರೆ ಯಾರು ಅಷ್ಟೊಂದು ಒಳಗ ಒಳ ಯಾರು ತೋಟದಲ್ಲಿ ಕೆಲಸ ಇರೋದಿಲ್ಲ ಯಾರು ನೀರಿರುತ್ತೆ ನೀರಾವರಿ ಇರುತ್ತೆ. ಈ ಬೋರ್ವೆಲ್ ಎಲ್ಲಾ ಏನಿರುತ್ತೆ ಅವ್ರಷ್ಟೇ ಬೆಲೆಗ್ಲಿ ಇಟ್ಟಿರ್ತಾರೆ. ಇನ್ನೇನು ಮಳೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಇವಾಗೆಲ್ಲಾ ರೆಡಿ ಮಾಡ
ಶುರು ಆಗುತ್ತೆ ಕರೆ ಹೌದೌದು.
ಹೌದು ಇವಾಗ ಅಂದೇ ನಮೂ ಹ್ಮ್ ಇವಾಗ ನಾವು ಮೊದ್ಲಿಗೆ ನೇಗ್ಲಿಲ್ಲೆಲ್ಲಾ ಯೂಸ್ ಮಾಡ್ತೀವಿ ಯೂಸ್ ಮಾಡ್ತಿದ್ವಿ.
ಬಲ್ಕೆ ಮಾಡ್ತೀವಿ.
ಉಪಿ ಹೌದು. ಆದ್ರೆ ಇವಾಗಂತೂ ಇತ್ತೀಚಿಗೆ ಎಲ್ಲಾ ಯಂತ್ರಗಳ ಬಂದ್ಬಿಟ್ಟಿದೆಲ್ಲ.
ಹೌದು ಎಂತ್ರಗಲ ಬಂದ ಎಂತ್ರಾಗ್ಲ ಬಂದಿ ಇದು ಆಯಿತು ಮನುಷ್ಯನಿಗೆ ಇಲ್ಲದೆೇ ಇರೋ ರೋಗಗಳೆಲ್ಲ ಸುಟ್ಟುಕೊಂಡಿದ್ದು ಆಯಿತು. ಆಗ ಮನಷ್ಯ ರೈತನಾಗಿರೋ ಬೇವರ ಸುಲ್ಸಿ ಕೆಲ್ಸ ಮಾಡ್ಬೇಕಾದ್ರೆ ಎಂತ ರೋಗಗಳು. ಇಲ್ಲಾ ಈಗ ನೋಡ್ರೆ ಸುಮ್ನೆ ಇದರೋವರ್ಗೂ ರೋಗಗಳು ಕಾಯಿಲೆ ಎಲ್ಲಿ ಇಲ್ಲೀ ಕಾಯಿಲೆಗಳೆಲ್ಲ ಇವ್ರಿಗ ಬರ್ತಾವೆ. ಏನಕ್ಕ ಹಂಗ ಕೆಳ್ತೀರ ಅಂದ್ರೆ ಕಷ್ಟ ಪಡ್ತಿಲ್ಲ.
ಹೌದು ನಮ್ಮಗೂ ಕೂಡ ಹಂಗೆ ಇಷ್ಟ. ಹೌದು.
ನೀವ ಎಂತ ಕೆಲ್ಸ ಮಾಡ್ತೀರಿ ತಿಳ್ಕೊಬೋದ.
ನಾವು ತೋಟದಲ್ಲಿ ಎಲ್ಲಾ ಕೆಲ್ಸನು ಮಾಡ್ತೀವಿ. ಅಂದ್ರೆ ನಮ್ಗೆ ಎಲ್ಲಾ ಇಲ್ದಿದ್ದಾಗ ಅಂತ ರವಿವಾರ ಆ ಅಂತ ದಿನಗಳ ಲಿ ನಾ ಕೆಲಸ ಎಲ್ಲ ಮಾಡ್ತವಿ ರೇ ಪರೀಕ್ಷೆಗಳ ಏನು ನಡೆದಿರ ಇದ್ರೆ ಅವಾಗೆಲ್ಲಾ ನ ತೋಟದಲ್ಲಿ ಕೆಲ್ಸ ಮಾಡ್ತೀವಿ ಅದೆಲ್ಲಾ ನಮ್ಗೆ ತುಂಬಾ ಇಷ್ಟ. ತೋಟದಲ್ಲಿ ಕೆಲ್ಸ ಮಾಡು ದು ಅಂದ್ರೆ ಒಂತರ ನಾವೇ ದುಡ್ಕೊಂಡು ತಿಂತಿದೀವಲ್ಲಾ ಅನ್ನೋ ತುಂಬಾ ಒಂದು ಸುಂದರವಾದ ಭಾವನೆ ನಮ್ಮಲ್ಲಿ ಉಂಟಾಗುತ್ತೆ ಅಲ್ವಾ.
ಪರೀಕ್ಷೆಗಳೆಲ್ಲಾ ಮುಗಿದುಂಟಾ.
ಹೌದು ನಮ್ಮ ಪರೀಕ್ಷೆಗಳೆಲ್ಲ ಮುಗಿಯು ಮುಗಿತು.
ಹ ನೀವು ಯಾವ ವಿಭಾಗವನ್ನು ಅಧ್ಯಯನ ಮಾಡ್ತಿದ್ದೀರ ತಿಳ್ಕೊಬೋದಾ.
ಅಹೋ ನಾವು
ವ್ಯಹಾರ ಆದ್ಯ
ನಾ ಮಾಡ್ತಿದ್ವಿ ಹಂಗಂತೂ ಏನು ಇರ ಅಂದ್ರೆ ಇವಾಗ ಓದೋದಗಿಂತೂ ನಮ್ಮ ಮನೆಯಲ್ಲಿ ಕೆಲ್ಸಾಗೆ ಕೆಲಸ ಮಾಡುದಕ್ಕೆ ತುಂಬಾ ಅಂದ್ರೆ ಅವರು ಪ್ರೋತ್ಸಾಹಿಸ್ತಾರೆ ಹೌದು. ತೋಟದಲ್ಲೆಲ್ಲಾ ಮಾಡೋದು ಹೌದು. ಹೌದು ತೋಟದಲ್ಲಿ ಮಾಡುವುದೇ ಅವ್ರಿಗೆ ತುಂಬಾ ಇಷ್ಟ ಅವ್ರರಿಗೆಲನು. ನಮ್ಮ ಮನೆಯಲ್ಲಿ ಇರುವರಿಗೆ. ನಮ್ಮ ತಾತಾನೆ ಈ ಬೆಲ್ಲ ಸಿಹಿ ಎಲ್ಲಾ ಮಾಡ್ತಿದ್ರು. ಆ ಕಬ್ಬು ಅದ್ರಿಂದ ಎಲ್ಲಾ ನೇಯ್ದು.
ಹ್ಮ
ಅದು ಚೆನ್ನ ಅಂದ್ರೆ ಅವ್ರಲ್ಲಾ ಹಂಗೆ ನಾವು ಮೊದ್ಲಿಂದ ಇದುವರ. ನ ನಮ್ಮ ಮನೆಯಲ್ಲಿ ಅಂದ್ರೆ ಪಟ್ಟಣಕ್ಕೆ ಹೋಗಿ ಯಾರು ಕೆಲ್ಸ ಮಾಡಿಲ್ಲ.
ಹೌದ ಸರಿ
ನಾವ್ ಪಟ್ಣಕ್ಕೆ ಹೋಗಿ ಯಾರು. ಕೆಲಸ ಮಾಡಿಲ್ಲ ಎಲ್ಲರೂ ಮನೆಯಿಂದನೇ ಮನೆಯಲ್ಲೇ ಕೆಲಸ ಮಾಡ್ತಿರ್ತಾರೆ.
ಸರಿ ಸರಿ ಅರ್ಥ ಆಯ್ತು ಅರ್ಥ ಆಯ್ತು ನಂಗೆ. ಮತ್ತೆ ನಾ ನಿಮ್ಮ ನಮ್ಮ ನಮ್ಮ ಹಳ್ಳಿಗಳಲ್ಲಿ ಕಡಿಯ ಅಷ್ಟೇ. ನಮ್ಮ ಹಳ್ಳಿಲ್ಲಿ ಕಳಿ ಅಷ್ಟೇ ಯಾರ್ ಪಟ್ಟಣಕ್ಕೆ ಕೆಲ್ಸದ್ ಮಾಡಲ್ಲ. ಎಲ್ಲರು ಅವರೇ ಅವರದೇ ಆದ ಸ್ವಂತ ಜಮೀನುಗಳಲ್ಲಿ ಅವಲಂಬಿತವಾಗಿರ್ತಾರೆ. ಒಬ್ಬೊಬ್ಬರು ಒಂದೊಂದು ವಿಭಿನ್ನವಾಗಿ ಅವ್ರ ಕೆಲ್ಸಗಳ ತೊಡಗಿಸಕೊಂತತಾರೆ. ಪೈರಿ ನಾಟುವುದಂತೆ ಬೀಜ ಬಿತ್ತನೆ ಮಾಡದಂತೆ ಅದಾದ ನಂತರ. ಉಳಿಮೆ ಮಾಡೋದು ಆ ಮತ್ತೆ ತಿನೇ ಕೊಯ್ಯೋದು ರಾಗಿ ತೋರೋದು. ಎಲ್ಲ ಜೋಲ ಬಿಡಸುದು ಹೂ ಬಿಡ್ಸುದು ಆ ಮತ್ತೆ ಕಬ್ಬು ಕಟ್ಟ. ಟಾ ಮಾಡುದು ಎಲ್ಲ ಮಾಡ್ತಿರ್ತಾರೆ.
ಹೌದ ನ ಅವಾಗ ಮೊದ್ಲಿಗೆ ನಮ್ಮ ತಾತ ಅವ್ರು ಹೇಳ್ತಿದ್ರು. ಅದೇ ಬೆಳೆ ಇಡೋ ಮುಂಚೆ ನೃತ್ಯ ಎಲ್ಲಾ ಮಾಡ್ತಿದ್ರಂತೆ. ಮತ್ತೆ ಹಲಗೆ ಎಲ್ಲ ಒಡೆದು.
ಅದೊಂದರ ಜನಪದಗಳಲ್ಲ ಸಂಪ್ರದಾಯ ಅದು. ಅಂದ್ರೆ ಈಗ ಈಗ. ಜನದಲ್ಲಿ ಏನಿದೆ ಅಂದ್ರೆ ಈ ಏನು. ಈ ದೂರವಣಿಗಳೆಲ್ಲ ಬಂದಿಟ್ಟು ಮನುಷ್ಯರ ನಡ. ಬರೀ ಮಾತುಕತೆ ಅನ್ನೋದು ಮುಗಿದು ಹೋಗಿದೆ.
ಹೌದು ಆದ್ರೂ ನಮ ತಾತ ಅವ್ರ ಎಲ್ಲಾ ಹೇಳ್ತಿದ್ರೆ. ಹೌದಾ ಹಿಂಗಿರ್ತಿತ್ತ ಅಂದ್ರೆ ಎಲ್ಲಾರ್ಗು ಅಕ್ಕಿ ನೆನ್ಸಿ ಅದ್ರೊಳಗಡೆ ಬೆಲ್ಲ ಹಾಕಿ ಕೊಡ್ತಿದ್ರಂತೆ. ಅಕ್ಕಿ ತಿಂದ್ರೆ ಮಳೆ ಬರುತ್ತೆ ಅನ್ನೋ ಒಂದು ನಂಬಿಕೆ ಅವರಿಗೆ.
ಬಾರಿ ಚಲೋ ಆಯ್ತು ಭಾರಿ ಚಲೋ ಅಯ್ತೆ.
ಹೌದು ಅಂದ್ರೆ ಅಕ್ಕಿ ಎಲ್ಲಾ ನೆನ್ಸಿ ತಿಂದ್ರೆ ಅದ್ ನನ್ಗೆ ನಂಬಕ್ಕ ಆಗಲ್ಲ ನಿಜ ಮಳೆ. ಮಳೆ ಬರ್ತಿತ್ತಂತೆ ಅವ್ರ ಅಕ್ಕಿ ನೆನ್ಸಿ ತಿಂದ್ರೆ ಬೆಲ್ಲದೊಳಗೆ ಹಾಕಿ ಹಾ ಮಳೆ ಇಲ್ಲ
ಅದೊಂತರ ನಂಬಿಕೆ. ದೈವ ನಂಬಿಕೆನ್ನು ಬೇಕದನ್ನು
ಹೌದು ನನಗೂ ತುಂಬಾ ಇಷ್ಟ. ಅದೆಲ್ಲಾ ಕೇಳೋದಕ್ ಚೆನ್ನಾಗಿ ಇವಾಗ ಯಾರು ಹಂಗೆ ಮಾಡಲ್ಲ ಯಾರ್ಯಾರು. ಅ್ ಸೇರಿ ಮಾಡಲ್ಲ ಅವಾಗ ಎಲ್ಲ ಅವರು ಎಲ್ಲಾರೂ ಸೇರಿ ಬೆ ಬಿತ್ತನೆ ಬೆಲೆಯುವಾಗ ಎಲ್ಲಾ ಹಂಗ ಮಾಡ್ತಿದ್ರು ಮತ್ತೆ ಪೂಜೆ ಅದಕ್ಕೆ ಕ್ಕೆ ಎಲ್ಲಾ ಮಾಡಿ ಮತ್ತೆ ಎಲ್ಲರಿಗು ಅ ಅದು ಕೊಡೋದು ತುಂಬಾ ಚೆನ್ನಾಗಿರ್ತಿ ಇತ್ತು ಮತ್ತೆ ನಾವು ನಾವೆಲ್ಲಾ ನಮ್ಮ ಶಾ ನಮ್ಮ ಶಾಲೆಗಳೆಲ್ಲಾ ರಜೆ ಇದ್ದಾಗ ನಾವು ತುಂಬಾ ನಮ್ಮ ಅಜ್ಜಿಯವರು ಊರಿಗೆ ಹೋಗ್ತಿದ್ವಿ ಅಲ್ಲಿ ನಮ್ಮ ಅಜ್ಜಿ ಬೇಸಿಗೆ ಅಂದ್ರೇನೆ ಮಲ್ಲಿಗೆ ಮಾ ಮಾವಿನ ಕಾಯಿಗ್ಗಳು ತುಂಬಾ ಜಾಸ್ತಿ ಅಲ್ವಾ
ಹೌದೌದು
ಮಾವಿನ್ ನವದು ನಮ್ಗೆ ಮಾವಿನಕಾಯಿ ಬಜ್ಜಿ ಹೊಡ್ಕೊಡ್ತಿದ್ರು
ಹೌದು ಮಾವಿನಕಾಯಿ ಜೊತೆಗೆ ಖಾರ ಉಪ್ಪು ಖಾರ ಹಾಕಿ ತಿನ್ನೋದ್ರಲ್ಲಿ ಇರೋ ಮಂ ನೀ ಬೇರೆಲ್ಲ
ಹೌದು ಚಿತ್ರಾನ್ನ ಮಾಡ್ಕೊಡ್ತಿದ್ರು ನಮ್ಗೆ ತುಂಬಾ ವಿಧ ವಿಧವಾಗಿ ಹೌದು ತುಂಬಾ ವಿಧ ವಿಧವಾಗಿ ಅಡಗೆಗಳೆಲ್ಲ ಮಾಡ್ಕೊಡ್ತಿದ್ರು ನಮ್ಗಂತೂ ತುಂಬಾ ಇಷ್ಟ ನೇ ಆಗ್ತಿತ್ತು
ಹಾ ಹಾ ಹ ಸರಿ ಸರಿ
ಅಂದ್ರೆ ನೀವು ಯಾವ ತರ ಎಲ್ಲಾ ಅಡಗೆಗಳೆಲ್ಲ ಮಾಡ್ತೀರಾ??
ನಾವು ಅದೇ ಏನಿದೆ ರಾಗಿ ಮುದ್ದೆ ಮತ್ತೆ ರೊಟ್ಟಿ ಅನ್ನಾ
ಹೌದು
ನಮ್ಮಲದಂತೂ ನಮ್ ಕಡೆ ಆಹ ಪ್ರಸಿದ್ಧವಾಗಿರೋದಂದ್ರೆ ರಾಗಿ ಮುದ್ದೆ ಈ ಹೋಳಿಗೆ ಊಟ ಮತ್ತೆ ಮಾಂಸಹಗಳಲ್ಲಿ ವಿಭಿನ್ನವಾದ ಪುಡ್ ಗಳ ಇದಾವೆ ಅ ಏನೇನೋ ಮಾಡ್ತಾರೆ ಸಾರು
ಅಂದ್ರೆ ಅವೆಲ್ಲಾ ಹೌದು ಅದನ್ನೆಲ್ಲಾ ಅಂದ್ರೆ ಒಂಥರಾ ನಾವು ಅದನ್ನೆಲ್ಲಾ ನೋಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು ಅಂದ್ರೆ ನ ನಾನು ಇತ್ತೀಚಿಗೆ ಅಂತೂ ಆತರ ಯಾರು ಮಾಡಲ್ಲ ಇವಾಗ ಎಲ್ಲಾ ಅಂದ್ರೆ ಅಂಗಡಿಗಳಿಂದ ತಂದು ತಿಂತಾರೆ ಮನೆಯಲ್ಲೇ ಯಾರು ಮಾಡೋದಿಲ್ಲಾ
ಹೌದೌದು ನಿಮಗೆ ಏನಾದ್ರೂ ಇಷ್ಟ ಆಗಿರೋ ಒಂದು ಊಟ ಹೇಳಿ ತಿಳ್ಕೊಳ್ಳೋದ
ಹೌದು ನನ್ಗೆ ಹೋಳಗೆ ಊಟನೇ ಇಷ್ಟ ಆಗುತ್ತೆ ಜಾಸ್ತಿ
ಹೌದಾ ಸರಿ ಸರಿ
ಮತ್ತೆ ಇನ್ನೇನ್ ಸಮಾಚಾರ
ಅ ಹೇಳ್ಬೇಕು
ಹ ಸರಿ.. ಇಲ್ಲ ನಾವು
ಆಯ್ತು